ಯಾರು
ಹ
ನಾವು ಹಾರಿಕ ಅಂತ
ಏನ್ ಮಾಡ್ತಾ ಇದ್ದೀರಾ
ನಿಮ್ ಜೊತೆ ಫೋನ್ ಮಾತಾಡ್ತಾ ಇದೀ
ಹ್ಮ್ ಕಲದುು
ನೀವ ನೀವ ಏನ್ ಮಾಡ್ತಾದೀರಾ
ನಾ ರೂಮ ಕುತ್ಕೊಂಡಿದನಿ
ಯಾಕೆ
ಮಾಡ ಕೆಲ್ಸ ಇಲ್ಲ ನನ್ಗೆ ಅದಕ್ಕೆ
ಅದ್ ನನಗ್ ಗೊತ್ತು
ಹಾ ನೀವೇನ್ ಮಾಡ್ತಾ ಇದ್ದೀರಾ
ಅದೇ ಹೇಳ್ದ ಅಲ್ಲ ನಾನ ಏನ್ ಮಾಡಿದೆ ನಿಮ್ಗೆ ಮಣ ಹ್ಮ ಹೋಗಿದ್ದೆ ನೀವು
ಹಾ ಇವತ್ ಕಾಲೇಜ್ ಇರ್ಲಿಲ್ಲ ನನ್ಗೆ
ಇರ್ಲಿಲ್ಲ ಇಲ್ಲ ನೀವೇ ಹೋಗಿಲ್ವಾ
ಹಾ ನಾನೇ ಹೋಗಿದ್ದೆ ಹೆಂಗ್ ಗೊತ್ತಾಯ್ತು ನಿಮ್ಗ
ನಿಮ್ಮ ಮನಸ್ಸು ನನಗೆ ಮಾತ್ರ ತಿಳಿಯುತ್ತೆ ಹಲೋ
ಕಾಲೇಜಲ್ಲಿ ವರ್ಕ್ ಹೋಮ್ ವರ್ಕ್ ಕ್ಲಾಸ್ ವರ್ಕ್
ಹಾ
ನಾನು ಹೋಮ್ಗೆ ಹೋಗ್ತಾ ಇಲ್ಲ ಹೋಮ್ ವರ್ಕ್ ಕೊಡಕ್ಕೆ ಹಾಸ್ಟೆಲ್ ಹಾಸ್ಟೆಲ್ ಬರೋದು
ಹೌದಾ
ಹ್ಮ
ಊ ಏನ್ ಊಟ ಮಾಡಿದ್ರು ಇವತ್ತು
ನಾನು ಏನಂದ್ರೆ ಹರು ಹೇಳ್ತೀನಿ ಹ ಮ್ಯಾಗಿಗಿ ಮ್ಯಾಗಿ ಮತ್ತೆ ಪುಳಿಯೋಗ್ರೆ ಮತ್ತೆ ಅನ್ನ ಸಾರು ಪಪ್ಪು ಬಸ್ಸಾರು ಕುರಾಕು ಪಪ್ಪು
ಹ ಚ ಆಯ್ತಾ
ಹ್ಮ್ ಎಲ್ಲಾ ಚೆನ್ನಾಗಿತ್ತು ನೀವೇನ್ ತಿಂದ್ರಿ ಹಾಸ್ಟೆಲ್ ಅಲ್ಲಿ ಮಾಡಿರ ಅನ್ನ ಸಾರಾ
ಹಾ ಕರೆಕ್ಟ್
ನಂಗು ಗೊಲ್ಲ ಹ್ಮಞ
ನಿಮ್ಮ ಕುಟುಂಬದವರು
ಕುಟುಂಬದವರು ಅಂದ್ರೆ ಕುಟುಂಬದವರು ಇದ್ದಾರೆ ನಾನು ನಮ್ಮ ನಮ್ಮಿ ಡ್ಯಾಡಿ ನನ್ನ ಎರಡು ತಂಗಿ
ಹ್ಮ್ ಹ್ಮ್
ನೀವು
ನಾನು ನಮ್ಮ ಅಕ್ಕ ಆಷ್ಟೆ
ಸ ನೀನ್ ಮಿನ್ರಿ
ಸಮಾಚಾರ
ನಲ್ಲ ಎ ಹೇಳ್ಬೇಕು ನೀವೇ ಹೇಳ್ರಿ ಂದಯ ಮಾಡ್ಲಿಟ್ಲೇ ಬ
ಮತ್ತೆ ಎವಗನತ್ರ ಹೋಗಿದ್ರ ಈ ನಡುವೆ
ಎಲ್ಲಿಗ ಹೋಗ್ಬೇಕು ಬನ್್ರಿ ನಾವ್ಿಬ್ಬ ಹೋಗೋಣ ಬರ್ತೀರಾ
ಬರೋಣ ಹೋಗಣ
ಊ
ಮತ್ತ ಎಲ್ಗಾದ್ೂ ಹೋಗಿದ್ರಾ
ಇಲ್ಲ ಹೋಗಿಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ ಬಸ್ ನಿಲ್ದಾಣಗೆ ರಜ ಹೋಗಲ ಇಳ್ಳ ಇದ ಹೋಗ ನಾನು ಮಲ್ಲೇಶ್ವರಂ ಹೋಗಿದ್ದೆ ಮತ್ತೆ ಅರುಣಾಚಲಂಗೆ ಹೋಗಿದ್ದೆ ಮೊನ್ನೆ
ಇದು ನಿಮ್ಮ ಪಯಣ
ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ನೀರು ಅರಳುವ ಜಾಗಕ್ಕೆ ಹೋಗಿದ್ವಿ
ಹ್ಮ
ಆದರೆ ಪಾಂಡಿಚೇರಿ ಅಂತಾರೆ ಗೊತ್ತಾ
ನಿಮ್ಮ ಆ ಫ್ರೆಂಡ್ಸ ಅಂದ ಸ್ನೇಹಿತರು
ಸ್ನೇಹಿತರುನು ಇದ್ದಾರೆ
ಹ್ಮ್
ಹಾಗಿದ್ದರೆ ಅವರು ನಿಮ್ಮ ತರ ಸ್ವೀಟ್ ಆಗಿ ಮಾತಾಡ್ತಾರೆ ಕನ್ನಡದಲ್ಲಿ ಒಂದು ಹಾಡು ಹೇಳ್ರಿ ನೋಡೋಣ
ಹಾಲ್ಲರ ನಾನ್ಡ್ತೀನಿ ನಾನ್ಡ್ತೀನಿ ಕಂಟಿನ್ಯೂ ಮಾಡ ಅಥವಾ ನಿಮ್ಗೆ ಅಂದ್ ಗೊ
ನನ್ಗೇಏನು ಗೊತ್ತಿಲ್ಲ ನೀ ಮಾಡ್ರಿ
ನನ್ನೇ ಯಾವ್ದಾದ್ ಬಂದ್ರು ಬರೋದು ನ ಕಂಟನ್ಯ ಮಾಡ್ತನಿಕಂದ ನನ್ ಆಡೋಕ್ಕಂಗ ನಮಗೆ ಗೊತ್ತಾಗಬೇಕಲ್ಲ
ಗೊತ್ತಾಗತ್ತೆ ಹಾಡ್ರಿ ಕೇಸ್ಕೊೊಳ್ಳೋದಕ್ಕೆ
ಕಳ್ಸದಲ್ಲ ಇಬ್ಬರು ಕಂಟಿನ್ಯೂ ನಾನನ್ ಆಡ್ತೀನಿನ್ ಕಂಟಿನ್ಯೂ ಮಾಡು
ಹ್ಮ್ ಆಯ್ತು ಮಾಡ್ರಿ
ಹದಾಯಣ
ಯಾವವುದೋ ಒಂದು ಆಡ್ರಿ ಚಾಲಾನ ಈಡ ಉಂಟ ಹ್ರಿ
ಕನಸೊಂದೆ ಶುರುವಾಗಿದೆ ನನ್ನೆದುರಲ್ಲ ನೀ ಹೀಗೆ ಮನ್ನಾಗ
ಸಾಹಬ ಬ್ದಲ್
ನಾನಿಂತಲೇ ಹಾಳಾದೇ ನಿನ್ನಿಂದನೆೇ ನಿನ್ನದಲೇ ನಿನ್ ದಲೇ ಹಾ ಕನ ಸೊಂದು ಶುರುವರುವಾಗಿದೆ
ನ ನೆಕ್ಸ್ಟ್ಟಟ್
ಮತ್ತೆ ನೀವ ಯಾವ್ದಾವ್ ಹಿಂದಿ ಸಾಂಗ್ ಬ ಹಿಂದಿ ಬೇಡ ಕನ್ನಡನ ಆಡಿ
ಹಿಂದಿ ಬರಲ್ರಿ ನಾವ್ಗೆ ನಾವು ಕನ್ನಡಿಗರ
ಹ ಸರಿ ಮತ್ತ ಕನ್ನಡ ಯಾವ್ದಾದ್ರೂ ಪರವಾಗಿಲ್ಲ ಅಡಿ
ನಾ ಅದೇ ನಂಗ ಕನ್ನಡ ಸಾಂಗ್ ಬರಲ್ ರಾಣ ಮ ಮಮ್ಮಮ್ಮಿ ಅಟು ಕೊಂಡ ನ ಯ ಮ ಇ ಅರ್ಚನಾ ಸಂ ಬರಲ್ಲ ನಂ ಒಂದನು
ಬತ್ತಿದ್ದೀರ ನೀವು
ಏನುಂತ ಇದ್ದೀರ
ಮಾಡ್ರಿ ಯಾವ್ದಾದ್ರು ಅಥವಾ ನಿಮ್ ಬಗ್ಗೆ ಏನಾದ್ರು ಹೇಳಿ ಕೇಳೋಣ
ನಾನು ನನ್ನ ಹೆಸರು ಹ್ಯಾರಿಕ ಅಂತ ನಾನು ಇಂಜಿನಿಯರಿಂಗ್ ಮಾಡ್ತಾಯ್ದೀನಿ
ಹ್ಮ
ನಾನ ಇಲ್ಲೇ ಹಾಸ್ಟೆಲಲ್ಲಿ ಇರೋದು
ಹ್ಮ್
ಇವಾಗ ನಾಳೆಯಿಂದ ಪಿ ಜಿಗೆ ಹೋಗ್ತೀನಿ
ಹೌದಾ
ಹೌದು
ಮತೇ ಹೇಳಿ ಸಮಾಚಾರ
ಮತ್ತೆ ಹೇಳ್ರರಿ ನೀವು
ಬ
ಆ
ನಿಮ್ಮ ಕುಟುಂಬದವರೆಲ್ಲಾ ಹೇಗಿದ್ದಾರೆ
ಚೆನ್ನಾಗಿದ್ದಾರೆ
ಏನ್ ಮಾಡ್ತಾ ಇದ್ದೀರಾ
ಅದೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ
ನನ್ ಜೊತೆ ಮಾತಾಡೋಕ್ಕಿಂತ ಮುಂಚೆ ಎನ್ ಮಾಡ್ತಾ ಇದ್ರಿ
ಅವ್ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊತಾತ್ತು
ನಾನೇ ಕಾಲ್ ಮಾಡ್ತೀನ ಅಂತಾ ನಿಮ್ಗೆ ಹೆಂಗ ಗೊತ್ತಾಯ್ತು
ಅಂದರೆ ನೀವು ಮಾಡ್ತೀರಾ ಅಂತ ನನ್ನ ಮನಸ್ಸಿಗೆ ಹಂಗೆ ತಿಳಿತು ಹೋದ ಜನ್ಮದ ಬಂದ ನಮಿಬ್ಬರದು ಅದಕ್ಕೆ ಮದ್ವೆ ಆಗೋಣ ಹ
ಅತ್ತ ಏನ್ ಸಮಾಚಾರ
ಕೇಳ್ರಿ ಮದ್ವೆ ಆಗೋಣ
ಮಾರಿಕ ಅವ್ರೆ
ಹಾ
ಎರ್ರಿ
ಆ
ಇ ರರಿ
ಹಓ ಸರಿ ಮತ್ತೆ ಊಟ ತಿಂದ್ರಾ
ಹಾ ನಂದಾಯಯ್ತು ಅದೇ ಮಧ್ಯಾಹ್ನ ಅನ್ನ ಸಾಂಬಾರ್ ಅದೇ ಚೆನ್ನಾಗಿರ್ಲಿಲ್ಲ ಆದ್ರ ತಿನ್ಬೇಕು ತಿಂತೀವಿ
ಹ ತಿನ್ರಿ ತಿನ್ರಿ ತಿಂದರು ಮತ್ತೆ ಬಿಡೋದೆೇ
ಇವರ್ ಎಲ್ಲಾರ್ಗ ಹೋಗ್ಬೇಕ ಅಂತ ಪ್ಲಾನ್ದ್ದೀರಾ ನಿಮ್ಮ ಫ್ರಂಡ್ ಜೊತೆ ಸ್ನೇಹಿತರ ಜೊತೆ
ನಾನು ನಿಮ್ಮ ಜೊತೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ
ಎಲ್ಲಿ ಹೋಗೋಣ
ಬನರೀ ಇಲ್ಲೇ ಹತ್ರದಲ್ಲಿ ಎಲ್ಲಿಗಾದ್ರೂ ಹೋಗಿ ಬರೋಣ
ಹತ್ರ ಬೇಡ ಸ್ವಲ್ಪ ಎಲ್ಲಾದೂ ದೂರ ಹೋಗೋಣ ನಿಮ್ಗೆ ಎಲ್ಲೂ ಹೋಗ್ಬೇಕಂತ ಆ ಡ್ರೀಮ್ ಪ್ಲೇಸ್ ಅಂತ ಇಲ್ವಾ ಒಓಡಿಸೋಲ್ಲಿ ಏನಿದೆ ನಿನ್ ನೋಡಕ್ಕೆ
ಅದೇ ದೇವಸ್ಥಾನ ಜಯ ಜಗನ್ನಾಥ ಯಾವ್ದೋ ಇದೆಯ ಅಲ್ಲ ಅದಕ್ಕೆ ಹೋಗೋಣ ಬನ್ರಿ
ಅೆ ಯಾವ ದೇವಸ್ಥಾನ ರೀ
ಅದೇ ಜಗನ್ನಾಥ ಜಗ
ಜಗ
ಅದೇ ಜಗನ್ನಾಥ ಹ್ಮ್ ಹೋಗೋಣ ಬಿಡ್ರಿ ಹೋಗೋಣ
ಹ
ಹೇಳ್ರಿ
ಎಷ್ಟೊತ್ತಿಗೆ ಮಲ್ಕೋದು ಎಷ್ಟೊತ್ತಿಗೆ ಇದ್ದಳದು
ನಾವು ನಮ್ಮ ಕತೆೆ ಹೆಂಗಂಗೆ ಏನು ಹೇಳ್ತೀರಾ ರಾತ್ರಿ ಹನ್ನೆರಡು ಗಂಟೆ ಆಗತ್ತೆ ಮಲ್ಗೋದು
ಹ
ಅದೇ ನೀವ ಹೇಳಿದ್ರಿ ಅಲ್ಲ ಹೋಮ್ವರ್ಕ್ ಅಂತ ಅದ್ ಮಾಡ್ಬೇಕಿದೆ ನಾವ ಇನ್ನ ಪ್ರೈಮರಿ ಅದಕ್ಕೆ ಹೋಮ್ ವರ್ಕ್ ಮಾಡ್ಬೇಕು
ಹ್ಮ ಹ್ಮ
ಮತ್ತೆ ಎ ಎದ್ದೇಳುವುದು ಯಾವಾಗ ಅಂದ್ರೆ ಸಿಕ್ಸ್ ಗಂಟೆ ಅಂದ್ರೆ ಆರು ಗಂಟೆಗೆ
ಆರು ಗಂಟೆಗೆಗೆದ್ದಿಡ್ತೀರಾ
ಆರು ಗಂಟೆೆಗೆ ಎದತ್ತಿ ತಂಬ ಹಾಕಿ ಬಂದು
ಹಾ
ಮತ್ತೆ ಮಲ್ಕೋತೀವಿ ಮತ್ತೆ ಏಳ್ ಗಂಟೆೆಗೆಗದ್ದಿ ಏಳುವರೆಗೆ
ಹ್ಮ್
ಬೆಳಗಿನ ಆಹಾರ ಸ್ವೀಕರಿಸಲು ಹೋಗುತ್ತೇವೆ
ಆಮ
ಮತ್ತೆ ಅಷ್ಟೆ ಮತ್ತೆ ಹಾ
ಮಧ್ಯಾನ ಊಟ ಮಾಡಲ್ವ ನೀವು
ಮಾಡ್ತೀವಿ
ಹ್ಮ ಹ್ಮ್ ನಿಮ್ಮ ಶಾಲಾ ಸ್ನೇಹಿತರೆಲ್ಲ ಹೇಗಿದ್ದಾರೆ
ಶಾಲ ಅಲ್ಲ ನಾನಿವಾಗ ಕಾಲೇಜ್
ಶಲಾ ಸ್ನೇಹಿತರು ಹೇಗಿದ್ದಾರೆ ಅಂತ ಕೇಳಿದಿದ್ದಾರೆ
ಗೊತ್ತಿಲ್ಲ
ಗ ನೀವ್ ಜೊತೆ ದಿನನಿತ್ಯ ಕಾಲಲ್ರಿ ಮಾತಾಡಲ್ನು
ನಿಮ್ಮ ಥರ ಅವ್ರು ಕಾಲ್ ಮಾಡಲ್ಲ
ಇವತ್ ಯಾರೋ ಸ್ನೇಹಿತರು ಬಂದಿದ್ದಾರೆ ಅಂತ ಹೇಳಿದ್ರೆ ಹೇಗಿದ್ದಾರೆ ಅವ್ರು
ನಾನ್ ಹೇಳಿಲ್ಲ ಹಲೋ ಯಾಕೆ ರೀ ಮಾತಾಡ್ತಾಯಿಲ್ಲ ಹಲೋ
ಹಲೋ
ಮಾತಾಡ್ರಿ
ಹ್ಮ
ಸರಿ ಮತ್ತೆ ಏನಿಲ್ಲ ಇರೋದಾ
ಸರಿ ಆಯ್ತು ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು
ನನ್ಗಂತೂ ಸುಮ್ನೆ ಜಾಸ್ತಿ ಬಾಧೆ ಆಯ್ತು ಇಟ್ರಿ
ಸ
ಮುಂದೆ ಮಾಡ್ತಾ ಇರಿ ಹಿಂಗೆ ಕಾಲ್ಸ್